ಹ್ಮ್ ಎಲ್ಲಿದ್ದೆ.
ಎಲ್ಲಿದ್ವಿ ನಾವವು ಎಲ್ಲಿದ್ವಿ ಹಾ ದುಡ್.
ಜನ್ ಜೂನಿಯರ್ ಕರದೆ ಅವ್ನ್ ಹತ್ತತ್ರ ಒನ್ ಹಕ್. ಎ ನೂರು ರೂಪಾಯಿ ಇಸ್ಕೊಂಡಿದ್ದೆ ನಾಗ ಕೇಳ ಕೇಳೇನೆ ಇಸ್ಕೊಂಡಿದ್ದೆ. ಅ ನಾಗನೂರು ಹ ಪಟ್ಟಣ. ಮಲ್ ಹ ಹಾ ಕೊಡದು ಕೊಡದ. ಆ ಈಗಫೋನ್ ಇದು ಈಗ ಬಂದೋಗ ಬಂದೋಗ ಕೊಟ್ಟ ನನ್ ದುಡ್ಡು.
ಹ್ಮ್.
ಅದ್ರೊಳಗ ಮಾತ್ರ ಅವಿಗೆ ಒಮ್ಮೆ ಅವನಿಗೆ ಅವನೇ ಕೊಟ್ಟಿದ್ದು ದುಡ್ಡಲ್ಲ. ಆದ್ರೆ ಏನಾಗದ ತಕಿ ಶ ಹೋಗ ಒಂದ್ಐವತ್ತು ರೂಪಾಯಿ್ ಮೇಲೆ ಖರ್ಚ ಮಾಡಿ ಹೆಚ್ಚು ಕಡಿಮೆ.
ಹ್ಮ್.
ಹಂಗೇನಿಲ್ಲ ಮನುಷ್ಯ ಅನ್ ನಮ್ಡೆ ಅವನ್ ತೊಕೋ ದೋಸ್ತ ಇದಂಗ್ ಯಾವ್ದ್ ಜೂನಿಯರ್ ಅನೋಕನ. ಆಮೇಲೆ ಏನ ತೋನಿ ಕೇಳಿದೆ ಅಂತೆ. ಮಸ್ಸನ ಏ ಬೈಕೊಂಡ ಏ ನಾ ನಿನ್ ಕಡೆ ದುಡ್ಡಿಸಕೊಂಡ ನಾಕಕ್ ರೂಾಯಿ ಹಂಗ ಏನನ್ ಮಸ್ಸನಾಗ ಬೈಕೊಂಡೆ ನಂ. ಹಂಗತ್ ನಾನು ಎಲ್ಲ ಹೋವ ಯಾಕ ಏನ್ ಆಯ್ತಂದ. ಇಲ್ಲೇ ನನ್ ಒಬ್ರು ಕೊಡ್ಬೇಕಾಯ್ತಾ ನನ್ ಮಗ ನನ್ ಕೊಡ್ಲಿಲ್ ದುಡ್ಡು. ಅದು ಕರ್ಮ ವಾಪಸ್ ಬರುತ್ತ ಅಂತಲ್ಲ ಅದಕ್ಕ ಬೈಕೊಂಡ ಏನ ತಾನ. ಹಂಗೇನಲ್ ಬಾಯ. ಎಲ್ಲ ಮಾಡ್ಕೊತಿ ಮತ್ತೆಕ ಇಲ್ಲ ನಂಗೆಂ ಹಂಗೇನ್ ಇಲ್ಲ ಅ ನೀ ಇಂತ ತಗಬ. ನಾನ ಮೊದ್ಲು ಬರ್ದ ತಲೆಗೆ ಇಂತವು ನಾ ಹಿಂದ ಏನ ತಪ್ಪಪ್ ಮಾಡಿ ಏನ. ನನಗ ಒಂದಸಗ ಶುರು ಆಗುತ್ತ ಆಯತದಂಗೆಏನೆಲ್ಲ. ನೋಳ ಬ.
ಎ ಸ ಆದದುಡ್ ಇದು ಎಲ್ಲ ಹೋಗ್ಕತ ಸಣ್ಣಾಗ ನಂದು ಮೂ ಸಾವರ ರೂಪಾಯ ಇದ್ದು ಈಗ ಎಡ್ ಸಾವಿರಡುರ್ ಸಾವಿರ ಎರಡ್ ಸಾವರ ಆರ್ನೂರು ರೂಾಯಗ
ನಾನು ಬರುವ ಬರೋಲಗೆವಲ್ಲ ನಂದ ಹೇಳೀನಿ. ಲ್ಲೇ ಅದು ನನ್ಗ್ ನೋವೂಆಗಿದ್ದೇಂಗ ಗೊತೆನೇಲ ಮುನ್ನೂರು ರೂಪಾಯಿ ಹೋಗಿತ್ಲ. ನಾ ಕೈಲಿ ಹಾಕನ್ ಅಲ್ಲಿ ಇದಕ್ಕ ಟಿಕೆಟ್ಗದು. ಎರಡ್ನೂರು ರೂಪಾಯಿ ಹೋಗುದು ಬರದು ಮತ್ತ. ಯಾರ ಕೊಟ್ರ ಹ ಸಂದೀಪ್ಂದ ಮತ್ ನಾನ ಕೊಟ್ಟೆ ಅವನಿಗೆ. ಹಯ ಸಂದೀಪ್ ಏನಂದ ನಾ ಅವ್ನ್ ಭರವಸೆ ಕುಂದ್ರಕ ಆಗಲ್ಲ ನೀ ಹೇಳ್ದಕ್ ನಾನ್ ನಿನ್ ಜೊತೆ ಬಂದೇನನೆ ಅಂದ. ಈಗ ಅವನಿಗೆ ಐವತ್ತು. ರೂಪಾಯ ಹಾಕ್ಲಿಕ್ಕಂದ್ರೆ ನಡತದ ಯ ನಾನು ಕೂಡ ಚಲೋದ ಐವತ್ತು ರೂಪಾಯಿ ಅವ ನನ್ ಇನ್ ಮೇಲೆ ಕರ್ಚ ಮಾಡಿದ. ಒಂದ ಎರಡ್ ಸಲಲ್ ಎಗ್ರಿಸ್ ತಿನ್ರ್ತನ. ಅವತ್ ರಕ್ ಬಂದ ಕಬ್ನಾಲ ಅದದು ಕುಡಸಿದ ಅವ ಅವನು ಮಾಡ ನಂಗೆ ಏನಿಲ್ಲ ಅವನು ಐವತ್ತು ರೂಪಾಹಿ ಜುಜ್ಬಿ ಅದ. ಸುಮ್ಮನೆ ಕೆಲ್ಸಕ್ ಬಂದಾಗ ಹಿಂಗಂದಲ್ಯ. ಸರಿ ಒಂದ್ ಐವತ್ತು ರೂಪಾಯಿ ಏನ ಆದೈ್ತು ನಾ ಹಾಕ್ಬಿಟ್ಟೆ ನಾನು ಕೈಲಿ ಹೋಗಿದ್ದ. ದುಡ್ಡಿಗೆ ನಾನು ಬರ್ಲಿಲ್ಲಲ್ಲ. ನನಗ ಅದಕ್ ಬಾಳ ಇಟ್ವಂತು ಏನ್ ಬತ್ತ ಅವತ್ ನಾ ಎಲ್ಲ ಕೆಲ್ಸ ಮಾಡಿದ್ದು ವ್ಯರ್ಥ ಆತಲ್ಲಾ ಈಗ ಕೆಲ್ಸ ಮಾಡಿದ್ರು ಬಂದಿದ್ದೆಟ್ಟು ನೂರ್ ಎರಡ್ನೂರ ಹತ್ತ ಅನ್ನೋ ಲೆಕ್ಕಕ್ಕ ಬತದೆ ಹೆಚ್ಚು ಕಡಿಮೆ ಹೊರ್ಬಡತ್ ಬಿಟ್ಟೆ ಇನ್ನೊಂದು ಹೇಳ ಗದ ಹೇಳಿದ್ನಲ್ಲ ಈಗ ನಮ್ಮವ್ರ ಮೇಲೆ ದುಡ್ಡು ಖರ್ಚು ಮಾಡ್ದಾಗ ಏನ್ ಅಂದಸಲ ಅಷ್ಟ
ಹೇ ದುಡ್ ನೀಂದ ಅಲ್ಲಿಂದ್ಮೇಲೆ ಖರ್ಚು ಮಾಡಿ ಅ ನಿನ್ ದುಡ್ ಕೈಗೆ ಬಂದಿಲ್ಲ ಖರ್ಚ
ಅೇ ಅ್ ಅದು ಬಾಳಲ್ಲಿ ನಿಜವ್ಲ ಅದು ಎಟ್ಟ ಎಕ ಅದಕಿದ್ರು ನಂಗಗೆ ಇನ್ನ ಜಾಸ್ತಿ ಸಿಟ್ಟೆ ಬರಗ್ತದ ಅದು ಕಡಿಮ ಹಾಗ ಗೋಲ್ತಾ
ಅದೇ ಸಿಟ್ಟ ಹೋಲ್ ಡಾನ್ ಮುಂದ ಎಲ್ಲಾಂಗ ಸರಿಯಾಗ ತ್ತ ನೋಡು
ಓದ್ಬೇಕಾ ಇಲ್ಲೇ ಓದಿದ್ದ ಓದಕ್ ಆಗಲ್ಲ ಅ್ರೆ ಏಂಗ ಗೊತ್ತ ಆ ಸಮೇತನಲ್ಲಿ ನೆನ್ಸ್ಕೊಂಡೆ ತ ತಿರುಕಾ ಇಲ್ಲ ಏನ ಕಿತ್ತು ದಬಕ್ಬೇಕು ಅಕ್ಕನಕ ಇದು ಸಿಗುತ್ತ ಇಲ್ಲ ನನ್ಗ ಅಂದ್ರ ನೆನ್ಸ್ಕೊಂಡಿ ಅಂದ್ರ ಓದ್ಬೇಕು ಏನ್ ಅಡ್ಕ ದಬಾಗ ಬ ಅನ್ನೋದು ಇದು ಬರತ್ತಾ ಅ ಪ್ರೋತ್ಸಾಹ ಅದ್ರ ಸಲೇ ನೆನ್ಸ್ಕೋತಿನನಕ್ಕೆಿಡ್ಲಿಕ್ಕೆ ಹಾಕಿ ನೆನ್ಸ್ಕೊೋಲ್ಲ ಅಟ
ಭಾರಿಡ ರೂಪರಳಲ್ಲ ತೋಲ
ಹ ನಾನು ಇನ್ನೊಂದು ಅದು ಬರುತ್ತಲ್ಲ ಒಂದ್ ಪಲ್ ಬೇಳ ಸಂಜೆ ಅಡ್ ಎಡ್ಗೋತ ಹ್ಮ್ ನಾ ಎದುಕ್ಕ ಮಾ ಹ ನಾ ಯುದಕ್ ಮಾತಾಡ್ಸ್ಬೇಕ ಅನ್ಕೊಂಡಿದ್ನಿ ಅಂದ್ರ ಅಂದ್ರ ಹ ಅಂದ್ರೆ ಮೊದ್ನೇ ಇದು ಅಂತಾರಲ್ಲ ಏನ ಹ ಹಾ ಎದಕ್ಕಂದ್ರ ಮೊದ್ಲುದ ನೋಡಕ್ ಚೆನ್ನಾಗ್ ಹೊಳ್ಗಡು ಎಾರ್ನೇತ್ ಈಗ ಅದ್ ಹೇಳಿದ್ನಲ್ಲ ಇಬ ಇನ್ನೊಬ್ರು ಸಂಘ ಮಾಡಿನಿ ಅಂದ್ರ ಸ್ವಲ್ಪ ಕಡೆಿದು ಅಂದ್ರೆ ಏನಿರುತ್ತಲ್ಲ ಅದು ಮನುಷ್ಯ ಆಕಡೆ ಈ ಕಡೆ ಇದು ಏನಂತಲ್ಲೇ ಹ
ಹ್ಮ್
ಹಾ ಆತ್ತ ಆಕರ್ಷ ಆಕ ಎಲ್ಲ ಆಕರ್ಷ ಆಕ ಅದ್ ನೆನಪಿ ಬರಂತ ಆಕರ್ಷಣೆೊಳಗ ಆಗಲ್ಲ ಮಾತಿಗೆ ಈಗ ಮಾತಾಡಕದನಿ ಅಂದ್ರ ಹೋಗ್ಲು ಬಿಡಕ್ ಬಿಟ್ಟ ಬಿಡ್ತೇನೆ ಬಾಳ ತಲೆ ಕೆಡಿಸಸ್ಕೊಡಲ್ಲ ಹಾ
ಆಡ ಏನದುು ಏನು ಸರಿ
ಈಗ ನಮ್ಮ ನಮ್ಮ್ ಊರ್ ಕಡ ಈಗ ಜರ್
ಹ್ಮ್ ಹೇಳಳ್ ನೋಡಿದ್ಲಿ ನಾ ಏನು ಪೇಟೆ ಊಟ ಅಂತ ಮುಡ್ಕೀಿ ಏೋ
ಏ್ ಪ ಪ್ಯಾಟೆ ಪ್ಯಾಟೆೆಗೆ ಇರ್ತಾವ ಇವೆಲ್ಲಾ ಈಗ ಯಾಕಂದ್ರೆ ಈ್ಯ ಕ ಏನಂತ ಗತ್ತನಿಕಾ
ಕೈ ಗಾಡಿ ಅಲ್ಗಡೆ ಇದ್ದೇನೆ
ಎತ್ತ ಎತ್ತಿನಂಗಡಿ ಹಳೆಗ ಇರ್ತವಲ್ಲ ಜಟಕ ಗಡಿ ಎಲ್ಲಾ ಇಲ್ಲೇ ಯೋಚನೆ ಮಾಡ ಹ ಅಂದ್ರ ಈ ಅಂದ್ರೆ ಇನ್ನ ಏನಾದ್ರರು ನಮ್ಮ ಇದ ನಮ್ ಜಿಲ್ಲೆ ಒಳಗ
ಹ್ಮ್
ಓಡಸ್ತಿರ್ತಾರ ಒಬ್ಬೊಬ್ರು
ಜಟುವಗಡಿ ಹ್ಮ್ ಊಟಸ್ತಾರ
ನಾನು ಅದ್ ನೋಡ್ನಲ್ಲ ಅಂದ್ರ ಹ್ಮ್ ಜರ್ಗಗಡೆ ಅದ ಕುದು್ರಕ್ ಕಣ್ಣು ನೋಡಿಿ ಅವಕ್ ಹಿಂಗ ಮು ಹ
ಹ್ಮ ಅದ ಬಜ ಅ ಮುಂದ್ಗಡೆ ಬೇರೆ ಮುಂದ್ಗಡೆ ನೋಡ್ಲಿ ಅಂತ ಮುಂರ್ತ ಎದ್ರತ
ಬರ ಬರ ಮುಂದ್ಗಡೆ ನೋಡ್ಲಿ ಇವ್್ರ ಯಕಡೆ ಹೇಳತಾರ ಅಕಡೆ ಹೋಗ್ಲಿತ್ತ
ಹಾ ತ್ರೀ ಸಿಕ್ಟಿ ಡಗ್ರವ ಇರುತ್ತ ಅಲ್ ಕುದುರೆಗ್ ಅದತ್ತಾ
ಅದಕ್ಕ ನಾವು ಈ ಒಬ್ಬರು ನೋಡಕ್ ಹತ್ನ ತಿಕ ಈಗ ನ ಅಲ್ಲೇ ನೋಡಕ್ ಶುರು ಆಯ ಅಷ್ಟು ಶುರು ಮಾಡ್ತೇನ ಮತ್ತತ್ ಆ ಕಡೆ ಈ ಕಡೆ ಹೋಗಂಗಿಲ್ಲತ್ ನನಗೆ
ಹ್ಮ್
ಮಾತಾಡ್ಸ್ಬೇಕಂದೆ ಮತ್ತ ಯಾವ ಒಬ್ಬ ಓದತಿರ್ತಾನಲ್ಲಾ ನನಗ್ ಅಂಜಕ್ಕೆೆ
ಅವನು ಅವನ್ ಏನ್ ಅಂತ್ದ ಏನ್ ಮಾಡಡಂಗಲ್ಲ ಅವನು ಒಡಕ್ಕ ನ ಅಂಗಗೆಲ್ತಗ ತಿಗೆ
ಇಲ್ಲ ಇ ಗೊತ್ತದಿಲ್ಲೇ ನನಗ್ ಭಯನೇ ಸ್ವಲ್ಪಕ್ಕೆಲ್ಲ ನಾನು ಹಂಗಗೆನು ಹಕೊಂಡಿದ್ದ ಜನ ಮನ್ ಹಿಂಗ ಮಗತ್ತಲ್ಲ ಅವ ನೋಡಕ ನಾ ಕಾಣ್ತಿದ್ದಿಲ್ಲ ಕಚ್ಚಪಟ್ಟ ಸಂಕ್ಕೆ ಹ ಏನ ಹಗ ತಪ್ಪ ನಾ ಅಲ್ಲೇ
ಅಲ್ಲಿ ಅಲ್ಲಿ ಆ ಹೋಗ್ತನೆ ನಿ ಟುಸ್ ಅಂತ ಹ ಶುಕ್ರವಾರ ಒಂದು ಸಿಗ ಶುಕ್ರವಾರ ಬಂದು ಸಿಗುವ
ಅಲ್ಲ ಗುರುವಾರ
ಗುರುವಾರ ಹಓದು ಗುರುವಾರಗಳು ಹೋದು ಎಷ್ಟು
ಅಲ್ಲ ಹೇಳ್ಯ ನನಗ ನಾವು ನೋಡ್ರ ಅಂತ ಸಯ ಕಲ್ತ್ ಬಂದಿನಿ ಆದ್ರೂ ನನ್ಗೆಯ ಆಗುತ್ತಪ್ಪ ಯಾಕೆ ಗ
ಹ್ಮ ಎಂತ ಸಲ ಎಂತ ಸಲ ಕಲ್ತ್ ಬಂದಿಲ್ಲ ಯಾವವು ನಾವೇ ಕಲ್ತ್ ಏನು ಕಲ್ತಿಿಲ್ಲೇ ನೀನು ಅವ್ರ ಅದ್ರತಿಯಲ್ಲಿ
ನಾನೂಗ ಅದೇ ಅನ್ಸಗತ್ತದ ಯಾಕಿತ್ ಇದಾಗಿನತ್ ನಾನು
ಒಂದ್ಸರಿ ಹೊಡಕ್ ಚಲೋ ಮಾಡದು ಅದು ಅಡಿಕ್ಟ್ ಆಕೆ ಅದಕ್ಕ
ಒಂದ್ಸಲ ಹೊಲ್ಯಕ್ ಚಲೋ ಮಾಡ ಓ್ ಪಿಕ್ಚರ್ ಶಿವಣ್ಣ ಅಂತಾರ ಇದಕ್ ಹೋಗ
ಹ್ಮ್ ತದ ಅಲ್ಲಿ ನಿಮ್ ಮಾಟ್ಲು ಚೈನಾಗ ಏನೋ ಅ ಇವರು ಬಂಡೆ ತಗಂಬ ತಗಂಬ ನ ದಾಪ ತಪ ನೀರುಡು
ಆಮೇಲೆ ನಾವ ಒಬ್ಬನ ಎದ್ದಾಗ ಗೂಮ್ ಬಿಡ್ಬೇಕು ಅವರ್ ನನಗೆ ಅವೆಲ್ಲ ಅಂದಕೊಂಡ್ೋಗಟ್ಟಿದ್ ಇಲ್ಲ ಸುಮ್ಮನೆಏನೋ ಮಜಾಕಿ ಮಾತಾಡ್ತಿರ್ತ ನ ಹೊಳೆದ್ಯಾಡ್ದು ಬಡ್ದ್ಯಾಡ್ದ ನಮ್ ಕೈಯಾಗ ಆಗಲ್ಲವಲ್ಲ
ಹ ಅಲ್ಲ ಏನ್ ಮಾಡ್ದವ ಹೊಡದಾಡ್ ಹೊಡದಾಡಿ
ಹ್ಮ್ ಅದ ಆಯ್ತು ನಂದೆ ತಪ್ಪತ್ ಒಂದ ಸರ್ಕೊಂಡಿ ಅಂದ್ರೆ ಏನ್ ಆಗಂಗಿಲ್ಲ
ಕದಳ ನಿ ನೀ
ಹ್ಮ್ ಅದೇ ಹೇಳಾಗುತ್ತೇನೆ ಇನ್ನು ಗ್ಯಾಪ್ ಗ್ಯಾಪ್ನಾಗ ಇನ್ನೊ ಬೇಾರ ್ರಾಗಿ ಇರ್ತಾರ ಅವ್ರು
ಅಲ್ಲ ಆಕ ಈಗ ಅವನ್ ಇಷ್ಟ ಆದ್ರೆ ಮಾಡ್ತವಿ ಮತ್ತೆ ನೀವ ಹೊಡ್ದಾನ ಇಷ್ಟ ಇದ್ರೆ
ಹಾ
ಅಕ್ಕಿಗೋಸ್ಕರ ನೀ ಹೊಡದಪ್ಪ ಆಕಿ ಅವನ್ನ ಅಕಿ ಅವನ ಎಷ್ಟ್ರ
ಹಾ ಅದೇ ಅದಕ್ಕೆ ಈಗ ಅದಕ್ಕೆ ಹಂಗೆ ಆಗಿದ್ ಮದ್ ಪ್ಣೆ ಮತ್ತ ಅದಕ್ಕೆ ಪೋನ್ ಹಚ್ಚ ಆ ಧೈರ್ಯದ ಮೇಲೆ ನೀ ಎದಕ್ ಇ ಮಾಡ್ದಿ ಹೆಂಗಿಂಗತ್ತ
ಬೇಗಿಲ್ಲ ಅವ ಇಬ್ರು ನೀ ಹಾಕಿ ನೀನ್ ಕಾಡ್ ಆಯ್ತು ಅವನು ಹಾಗ ಟಾರ್ಚರ್ ಕೊಡಕರ ಹಮಸಿ ಕೊಡಕರ ಏನ್ ಮಾಡುದು್ ನೀವ್ ಹೊಡಿ ಹೋಯ್ತು
ಹಾ ಆ ನನ್ ಮಗ ಮತ್ ಅವ್ರಿಬ್ಬರು ಚೆನ್ನಾಗಿ ನಡ್ದ ಅದಕ್ಕೆ ನನ ನ ಹೋಲ್ ಬಿಡೋದು ಬಿಟ್ಟೇನೆ ಹಾ ಅದೇ ಈಗ ಅವ್ರಬ್ರು ಚೆನ್ನಾಗ ಅವ್ರ ನಾ ಯ ನೋಡ್ ಹೋಗಬೇಕಪ್ಪಾ ಇದು ಕಡ್್ಯಾಳ ಗರ್ಸಕ ಏ ಮಾಡ ಲಸರಿ ಅಪ್ಪಾ ಇನ್ನೊ್ ಬರ್ಲ ಎ ಸಪ್ಪ
ಇ ಬರ ಯಾವ ಎಲ್ಲಿ ಕರ್ದಿಲ್ಲಲ್ ನೀನ್ ಕರ್ದದ್ನ ನೀ ನೀ್ ಹೋಗಿಲ್ಲ ಅಲ್ಲಿ
ಹಾ ಕರ್ದಿದ್ ಅ್ರ ಏನಿಲ್ಲಲ್ಲ ಒಬ್ಬನವಾಗ ಓಡ್ಸ್ಕ್ ಬರ್ತತಿ
ಏ ಬಿರಿ್ಯಾನಿ ಕಯಿ ಕೊಡಸ್್ತಿದ್ ನನ ಪಾಪ ಪಾರ್ಟಿಗೀಟ ಅಂತ ಹ್ಮ ಸರಿ ಸಿಗ್ಬೇಡ ಹ ಬಿಟ್ಬಿಡಬ ಹ ಹಾನು ನಮ್ಮ ಪಾಡ ನ್ಂದ ಬಿಟ್ಬ ಮಾಡಡುವ ನಮ ಪಾಡಿನಾಗ ಎಲ್ಲರೂ ಬದುಕೊಂಡಿರ್ತೀವಿ ಅಂತ
ಲ್ಲಿ ಎಲ್ಲರು ಜಗಳ ಕ ಕೈತಿರ್ತಾರ ಅವ ಜಗಳ ಆಡ ಇದರ ಮೇಲೆ ಧೈರ್ಯ ಮೇಲೆ ಫೋನ್ ಅಚ್ಚಿದ ಆವಾ
ಏನ್ ಬೆಂಗಳೂರು ಜಗಳ
ಇಲ್ಲಿ ಎಲ್ಲರ ಕರೆ ಇಲ್ಲಿ ಇಲ್ಲಿ ಇನ್ನೊಂದ್ ಹೆಂಗ ಗೊತ್ತ ನ ಮಾತಿಗೆ ಜಗಳ ಇತ್ತಲ್ಲ ಯತ್ಲಿ ಬ್ಯಾಡ ಅಂದಿಲ್ಲ ಜಗಳ ಅಥನೇ ಹುಡುಗರು ಕರ್ಸ್ತೀನಿ ಅದ್ ಬಿಡತಾರ ಮುಂದೆನ್ ಮಾತು
ಹುಡುಗರನ್ ಕರೆಸ್ತೇನಾ ಹುಡುಗರನ್ ಕರ್ಸ್ತೇನಾ ಯಾರನ್ ಕರ್ಸ್ತೀಯಾ ಬೇರೆರ್ ಯಾರನ್ನು ಕರಿಸ್ತೇಲ್ಲೂ
ಅಣ್ಣ ನೀ ಬಾರೋ ಮಾರಾಯ ಅವ್ರ ಇವ್ರ ಯಾಕ್ ಯಾಕ್ ನೀ ಬಾ ಮೊದ್ಲಂತ ಹ ಹ್ಮ್ ಏನ್ ಎತಿದ ಮಾದೀಗ ಹುಡುಗರು ಅವರು ಇವ್ರು
ಆ ಒಬ್ಬೊಬ್ಬನೇ ಹೊಡೆದಾಡಬೇಕು ಯಾರ ಜಗಳ ಇತ ಅವ್ರ ಇಬ್ರು ಹೊಡೆದಾಡಿಕ್ಯಂತ ಸಾ
ಆಗ್ ಒಬ್ಬರದೇ ಇದುನೇ ಎತ್ತರ ಎತ್ತುತಾರ್ ಮತ್ತೆ
ಹ್ಮ ಲೇ ಅವನ್ ಯಾವನ ಜಗಳ ತಿಂಡ ಅವನಿಗಿರೋದು ಅವರಿಬ್ರು ಹೊಡೆದಾಕ್ಯಬೇಕು ಅದನ್ ಇರೋರ್ನೆಲ್ಲ ಕರ್ಕೊಂಡ್ ಬಂದು ಅವನು ಕರ್ಸ್ದಾನ ಯಾವನೋನು ಬಂದು ಅವನು ದನ ದನ ಇದ್ದಂಗ ಇರ್ತಾನ ನಂದದೆನ್ ಜಗಳ ಬಿಡು ನನ್ ಫ್ರೆಂಡ್ ಕರ್ದನ್ ಬಂದ್ ಅವನ್ ಯಾರಾರು ಒಡನಪ್ಪ ಅವನು ಓದ ಕೋಮಗಂತೂ ತಿಳ್ಕೋ ಹೋಗಿ ತಿಳ್ಕಂತಾನ ಫಸ್ಟ್ ಇವ್ನ್ ಕರಿಸಿದವನ್
ಹಾ.. ಹಾ..
ಆಯೋ..
ನಮಪ್ಪ ಕೈಯ್ಯಾಗ ಆಗಲಾರದವರು ಬರೇ ಹಿಂದಿನವ್ರ ಮೇಲೆ ನಿಂತಾರ ಇವ್ರು
ಇವೆಲ್ಲಾ ಎಲ್ಲಾ ಬೆಂಗಳೂರ್ಲ್ಲಿ ಎಲ್ಲಿ ಬಿಡಲ್ಲಿ ಹೋಗಲೇ ಆಚಕ ಎನ್ನಡದ ಸಿದ ಅಲ್ಲಿ ಕೊಲೆನೇ ಮಾಡ್ತಾರಲೇ ಈಗ
ಏ ಹೌದ್ಲಪ್ಪ ಇವೆಲ್ಲ ಬರ ಇವೆಲ್ಲಲ್ಲ ಇವೆಲ್ಲಾ
ತಮ್ಮ ಯಾವನಾದ್ರು ಸಂಧ್ಯಾಗ ಅಲ್ಲ ಚಡ್ಯಾಗ್ ಗಿಡ್ಡೆಗ್ ಚಾಕ್ ಇಡ್ಕೊಂಬಂದ ಚುಚ್ಚಿದರ್ ಏನ್ ಮಾಡ್ತಿ ಯಾವನಿ ಬಂದಾಗ ಅ ಬಾಚಿ ಅಲ್ಲ ಭಾಷಣಕಿದಂಗ ಇರ್ತ ಅಲ್ಲಾ ಲೇ ಹೌ ಚಕಟ್
ನೀನ್ಗ ಏನ್ ಹೇಳ ಕತೀನಿ ಅಸ್ಬೇಡ ಬೇಡ ಕೋಡ ಹೋಗಿತ್ತದ ಇಲ್ಲಿ ಕೇಳಿಲ್ಲ ಅದು ನೋಡಣ ಪಾರಿವಾಳ ಬಂತ ತಿಳ್ಕೊ ಬೇಕ ಬೇಕಿನ್ ಅಡಿಗೆ ಅವಳ
ಹ್ಮ್
ಇವತ್ ಸಂಜೆ ಇಲ್ಲ ನಾಳೆ ಸಂಜೆ ಅವ್ನ್ ಬಿಟ್ಟ ಬಂದು ಬೇರೆ ಹುಡ್ಗಿಯರ ಜೊತೆ ಬಂದ್ರೆ ಮಾತಾಡ್ಸಮ್ ಆಗಿದ್ದಗಲ್ಲಿ
ಆಕನ್ ಏನ್ ಅಲ್ಲಿ ಈಗ ಸ್ಟಾರ್ಟಿಂಗ್ ಮಾಡೋತವ ಮೊದ್ದ ಹಾಯ್ ಹಲೋ ಅಂತ ಸ್ಟಟ್ ಮಾಡ್ತೀವಿ
ಕೇಳಿ ನಾನು ಇನ್ಟಾಗ್ರಾಮ್ ತೆಗಿಬಾರ್ದಿತ್ತು ತಗದ್ ಬಿಟ್ಟೆನೆ ಈಗ ಅದು ಹೋಗಿತ್ ಬಿಡು ನನಗೆ ನಮ್ ನಮ ಕೋಳಿ ಹೆಂಗ್ ಇದ ಹಾಕಿದಲ್ಲ ಕಾಣವಲ್ತ್
ಅವ್ನ್ ಲೇ ಆಔನು ಒಬ್ಬ ಒಬ್ಬವ ಇದ್ನಲ್ಲಿ ಅವಾಗ ಮಾತಾಡ್ಸಿದನಲ್ಲಿ ಅವ
ಮಾತಾಡಸಮ್ ಲೇ ಮತ್ ಅದರಕ್ಕಿಂತ
ಮಾತಾಡ್ಸ ಅವತ್ ಫೋಟೋ ತಕಂದ ಇವನ್ ಅಕ್ಷಯ್ ಇದ್ನಲ್ಲ
ಅದು ಗೊತ್ತಾಯ್ತ ಅದಕ್ಕಿಂತ ಮೊದ್ಲು ಇದಕಿದ್ನಲ್ಲ ಸಂದೇಶಗಳು ಅದು ಹೆಂಗ ಹಾಕ್ತಿದ
ಯಾರಗೆ ಅದಕ್ಕಿಂತ ಮುಂಚೆ ಹಾಕಿಲೋ ಅವನು
ನಿನಗ್ ಗೊತ್ತಿಣ್ಣ ಹಾಕ್ಯನಾ
ಅದರಕ್ಕಿಂತ ಮುಂಚೆ ಹಾಕಿದ ಹಾಕಿದ ಅದ ಹೆಂಗ ಗೊತ್ತ ಗೊತ್ತಿಲ್ದೆ
ಹ್ಮ್ ಯಾ ಗುಂಗಿನ್ಯಾಗ ಇರ್ತಿ ಲೇ ಸ್ವಲ್ಪ ತಡಿ ಹಸ್ತಿನತ್ ನಿನಗ್
ಸರಿ ತಗಣ್ಣ ಕಟ್ ಮಾಡ್ತೀನಿ ನಾನೇ